ಹ
ಹ
ಅಲೋ ಏನ್ ಮಾಡ್ತಿದಾರೊಬ್ರು
ಏಲ್ಲ ನೋಡಬ್ರ ಸುಮನೆ ಕೂತ್ತಿದ್ದೆ ಈಗ ನೀ ಏನ್ ಮಾಡ್ತಾ ಇದಯಾ
ನಾನು ಸುಮ್ಮನೆ ಕುಂದ್ಕೊಂಡ ಊಟ ಆಯ್ತಾ
ಹಾ ಆಯ್ತಾ ಊಟ ನಿಮ್ದ ಆಯ್ತಾ
ನಮ್ದು ಆಯ್ತು ಏನ್ ಊಟ
ಇವತ್ತು ಚಿಕನ್ ಇತ್ತಲ್ಲ ನಮ್ಮ ಹಾಸ್ಟೆಲ್ ನಲ್ಲಿ
ಹೌದ ಮೊಟ್ಟೆ ಹಾಕಲ್ವ ಇವತ್ತ ಬುಧವಾರ
ಇಲ್ಲ ಇವತ್ತು ಒನ್ನೆ ತಾರಿಕಲ್ಲ
ಅಯ್ಯೋ ಮುಂದ್ ಆಕ್ಬೇಕಕ್ತಾವ ಮುಂದ ಆಗ್ಬೇಕ ಅ ಹೇಳಬೇಕು ತಾನೆ ಸರ್ಗೆ
ಇಲ್ಲ
ಇವತ್ ಮೊಟ್ಟೆ ಅಂಡ ಕಡಿತು ಸೊ ನಾಳೆ ಮಾಡಿ ಚಿಕನ್ ಅಂತೇಳ್ಬೇಕತ್ ನೀವು
ಆ ಹೇಳಿವಲ್ಲ ಆದ್ರೂ ಕೂಡ ಕೇಳಳ್ತಲ್ಲ ಅವ್ರು
ಯಾಕೆ
ಹಾ ಅದೇ ಏನ್ ಹೇಳ್ಬೇಕಂತಂದ್ರ
ಹಾ
ನಮ್ ವಾರ್ಡನ್ ಸರ್ ಹೆಂಗಿದಿದ್ದಾರೆ ಅಂತಂದ್ರೆ ಮನಸ್ಸಲಿಂದ ಆಯತು ಎಲ್ಲಂದ ಒಳ್ಳೇರಿದ್ದಾರೆ
ಹ್ಮ್
ನಮ್ಮ್ ಮಾತ ಏನಿದ ಅಲ್ಲ ಮಾತನ್ನ ಮೀರೋದಿಲ್ಲ ಅವರು
ಹೌದಾ ಅಷ್ಟೊಂದ್ ಒಳ್ಳೆಯಾರ ನಿಮ್ ಸರು
ನ ಕಾತುರಿತ ಕ ಮಾಡ
ಹಲೋ
ಹಾ ಹೇಳಿ
ಹೇಳಿ ಗುರ್ ಮಾತಾಡ್ತಿಲ್ಲಾ ಏನು
ಅಲೋ ಏನಂದಂದ್ರೆ ಹುಡುಗರು ಎಲ್ಲರೂ ಕ್ರೀಡಾಡಕಕ್ ಹೊಂಟಿದಾರಲ್ಲ ಟರ್ಬಿಗೆ
ಹ್ಮ್
ಎಲ್ಲರೂ ಡಿಸ್ಕಸ್ ಮಾಡಿದಿದ್ದಾರೆ ಯಾರ ಈ ಬರ್ತಿರ ಅತವಾ ಇಲ್ಲವಾ ಅಂತ ಹೇಳಿ ಕೀಳತ್ತಿದ
ಇವಾಗ ರಾತ್ರಿ ಆಗಲ್ ಬಾಲ್ ಕಾಣತ ಇವ ಈ ಟೈಮಲ್ಲಿ ಹೋದ್ರೆ.
ಅದು ಟರ್ಬ್ ಇರುತ್ತದೆ ಟರ್ಬ್ನಲ್ಲಿ ಗೊತ್ತಿಲ್ಲ ಟರ್ಬ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಅದು. ಚಾಲಿ ತರ ಹಾಕಿರ್ತಾರೆ ಅದರಲ್ಲಿ ಹೋಗಿ ದುಡ್ಡು ಕಟ್ಟುವಂತ ಹಸಿಗೆ ಇಲ್ಲಿ ನಂಬಲ್ಲಿ ಐನೂರು ರೂಪಾಯಿ ತಗೊಂತಾರೆ. ಒಂದು ತಾಸಿಗೆ ಪೀಸ್ ಕೊಟ್ಟಗೇಸಿ ಈ ಲೈಟು ಬ್ಯಾಟು ಬಾಲ್ ಎಲ್ಲಟ ಅವರ್ ಕಡೆಗೆ ಇರುತ್ತೆ. ಒಂದ ತಾಸ್ ಹೊಗಿ ಆಡಿ ಬರೋದ್ ಅಷ್ಟೇ ಇರ್ತತೆ ನಮ್ ಹುಡುರ್ಕ ಕರ್ಕೊಂಡ್ಹೋಗಿ.
ಹೌದಾ ಗೊತ್ತಿಲ್ಲ ಬ್ರೋ ಇವಗ್ ಗೊತ್ತಾಯ್ತ್ ನೀವ ಹೇಳಿದ್ಮೇಲೆ ನನ್ಗೆ ಅದು.
ಹೌದಾ ಇಲ್ಲಿ ಒಂದು ನೋಡಿರ್ಬೋದಲ್ಲಾ ಇಲ್ಲಿ ಮುಂಬೈಲ್ಲಿ ಮುಂದೆ ಇದೆ ಅಲ್ಲಾ ಅದು ನಿಮ್ಮ್ ಹಾಸ್ಟೆಲ್ ಮುಂದ ಮುಂಬೈಲ್ಲಿ ಇರ್ತೀರಲ್ಲ ನೀವು.
ಹ ನೋಡಿದ್ದೀನಿ ಆ ನೋಡಿದ್ದೀನಿ ಅಂದ್ರೆ ಅದಕ್ಕ ಆ ತರ ಹೆಸರು ಗೊತ್ತಿದಲ್ ನನ್ಗೆ.
ಹೌದ ಅದು ಆಮೇಲೆ ಅದು. ತಿಳಿರ್ಬಹದು ಮೊನ್ನೆ ಅದು ಗಾಳಿ ಅದು ಜಸ್ತಿ ಬಿಟ್ಟಿತ್ತು ಅದರಲ್ಲಿ ಕ್ರೀಡಡ್ತಿತ ಹುಡುಗರು ಎನ್ ಆಗ್ಬಿಟ್ಟಿದೆ ಬಿಟ್ಟದೇ ಅಂದ್ರ ಮನ್ನೆ.
ಹ ಏನಾಗಿದ್ದು.
ಹ ಅದು ಮಳೆಲ್ಲ ಗಾಳಿ ಜಾಸ್ತಿ ಬಿಟ್ಟು ಬಿಡ್ತಲ್ಲ ಎಲ್ಲ.
ಹ್ಮ್
ಸೊ ಹುಡುಗರು ಎಲ್ಲರರು ಒಂದು ಏನ ಅಂತಂದ್ರೆ ಒಂದು ಮಿನಿಮ್ ಆಗಿ ಒಂದು ಹನ್ನೊಂದು ಜನ ಆಡ್ತಿದ್ರು ಒಳಗಡೆ.
ಹನ್ನೊಂದ್ ಜನಾನ ಹ್ಮ್.
ಹನ್ನೊಂದ್ ಜನ ಏನ್ ಮಾಡ್ತಿದ್ರ ನಾವು ಹುಡುಗರ ಇದ್ರರು ಎಲ್ಲರೂ ಏನ್ ಮಾಡಿದಾರ ಅಂದ್ರೆ ಒಂದು. ಹುಡುಗರು ಎರಡು ತಾಸಿನ ಪೀಸ್ ಕಟ್ಟಿದ್ದಾರೆ ಸವ್ರು ರೂಪಾಯಿ.
ಹ್ಮ್ ಎರಡ್ ತ ಎರಡ್ ಅವರ್ದುು ದುಡ್ಡು ಕೊಟ್ಟಿದ್ದಾರೆ ಎರಡ್ ತಾಸಿಂದ್ಮ್.
ಹ ಎರಡ್ ಅವ್ರದ ದುಡ್ಡ ಅಷ್ಟ ಅಂದ್ರೆ ಅನ್ನ ಇದು ಒಂದ್ ತಾಸಿಗೆ ಐನೂರ್ ಅಂದ್ರೆ ಎರಡ್ ತಾಸಿಗೆ ಸಾವಿರ ರೂಪಾಯಿ ಆಗುತ್ತೆ. ಸಾವಿರ ರೂಪಾಯಿ ಕಟ್ಟಿಗೆಸಿಂದ ಏನ್ ಮಾಡ್ತಿದಾರೆ ಅಂತಂದ್ರೆ ಎಲ್ಲೂ ಊಟಗಿಟ ಮಾಡಿ ಬಂದು. ಚಂದ್ರ ಮುಂದ್ರ ಎಷ್ಟ ಗಂಟ ಆಗತ್ತುಂದ್ರೆ ಒಂದು ಒಂಬತ್ ಗಂಟೆಏನಾಗಿತ್ತು ಒಂಬತ್ತುವರೆ ಆಗಿತ್ತೆನೊ.
ಹ್ಮ್
ಸೊ ಹತ್ತು ಗಂಟೆಯಿಂದ ಆಡ್ಬೇಕಂತ ಹೇಳಿ ಬಂದಿದ್ದಾರೆ ಹತ್ತು ಗಂಟೆ ಆಯ್ತು. ಹತ್ತು ಗಂಟೆಯಿಂದ ಹ್ಮ್ ಹತ್ತು ಗಂಟೆ ಆಯ್ತು. ಹತ್ತು ಗಂಟೆಗೆ ಎಲ್ಲರೂ ಟೈರ್ ಮಲ್ಲಿ ಹೋದ್ರು ಒಳಗೆ ಹೋದ್ರು ಒಳೆ ಹೋಗೋಣ ಅಲ್ಲಿ ಅಲ್ಲಿ ಆಡಕ್ ಶುರು ಮಾಡಿದ್ರು.
ಹ್ಮ್
ಹ್ಮ್ ಒಂದ್ ತಾಸ ಚನ್ನಾಗಿ ಆಡಿದ್ರು ಎಲ್ಲ ಆಡಿದ್ರು ಎಂಜಾಯ್ ಮಾಡ್ರು ಎಂಜಾಯ್ಮೆಟ್ ಮಾಡಿ ಚೆನ್ನಾಗಿ ಒಂದ ಮ್ಯಾಚ್ ಒಂದ್ ಕಡೆ ಅವ್ ಅವ್ರ ಗೆದ್ದರು ಒಂದ ಒಂಟಿಮು ಸೋತಿತ್ತು.
ಹ್ಮ
ಮತ್ತೆ ಇನ್ನೊಂದ ತಾಸು ಉಲ್ಡಿತಲ.
ಹ್ಮ್
ಇನ್ನೊಂದ್ ತಾಸು ಉಳಿದಿತ್ತು ಮತ್ತೆ ಈಗ ರೊಕ್ಕ ಕಟ್ಟಿವವಿ ನಾವು ಹೆಂಗಿದ್ರು.
ಹ್ಮ ಇನ್ನೊಂದ್ ಆಡ್ಬೇಕಂತ ಇನ್ನೊಂದ್ ತಾಸ ಆಡಿದ್ರಾ.
ಹಾ ಇನ್ನೊಂದ್ ಆಡ್ಬೇಕ ಅಂತೇಳಿ ಮಾಡಿದ್ರು ಹುಡುಗರು ಆಡಿ ಬಿಡಂಪ ಅಂತೇಳಿ ಅಂದಿದ್ರು ಅಂತೇಳಿಸಿಂದ ಆಡ ತಗೊಳಿಂತ ನ ಹೇಳಿದ ಅವರಿಗೆ ಬೇಡಪ ಎಲ್ಲ ಮಳೆ ಬರೋದ ಚನ್ಸ್ ಇದೆ ಮತ್ತೆ ಗಾಳಿದ ಜಾಸ್ ಬಿಡ್ತಾ ಇದೆ ಬೇಡ ನಮ್ ಮತ್ಕೇಳಿ ಹೋಗಮ್ ನಡಿ ಅಂತ ಹೇಳಿದೆೆ ನಾನು.
ನೀವ್ ಹೇಳಿದ್ರ ಹೋಗೋಣ ಅಂತ ಹ್ಮ್.
ಹಾ ಎಷ್ಟು ಸಲ ಮೂರ್ನಾಕ್ ಸಲ ಹೇಳಿದೆ ಎಲ್ಲ ಹುಡುಗರು ಈಗ ಹುಡುಗುರಏನಂತ. ಅಂದ್ರೆ ಈಗ ದುಡ್ ಕಟ್ಟಿವಾಲಾಪ ಈಗ ವಸ್ಟ್ ಆಗ ಹೋಗಿಬಡ್ತದಲ್ಲ ದುಡ್ಡು ಐನೂರು ರೂಪಾಯ ಅಂತಳಿ ಅವ್ರದು ಲೆಕ್ಕ.
ಅವರದು ಆತರ ವಿಚಾರ ಹ.
ಹಾ ಅವ್ರದ್ದು ವಿಚಾರ ಅಲ್ಲ ಅದ ವಿಚಾರ ಹೆಂಗ ಮಾಡ ಏನಾಗ್ಬಿಟ್ಟಿದೆ ಅಂದ್ರ ಈಗ ವಿಚಾರ ಮುಂದೆ ಬಂದವಿಷಿಂದ. ಅವ್ರ ಜೀವ ಏನಾಗಿದೆ ಅಂದ್ರೆ ನಾನ ಏನ್ ಮಾಡಿದೆ ಇಲ್ಲಪ್ಪ ಗಾಳಿಯಲ್ಲಿ ಜಾಸ್ತಿ ಬಿಟ್ಟಿದೆ ಅಂತ ನಾನ್ ಬಂದಬಿಟ್ಟೆ.
ಹ್ಮ್
ಹ ಅನ್ನೊಂದ ಜದಲ್ಲಿ ಅ್ರ ಟರ್ ಏನಾಗಬಟ್ಟು ಅಂದ್ರೆ ಗಳೆ ಜಾಸ್ತಿ ಬ್ಬಿಟ್ಟು ಒಮ್ಮನ ಒನಲಿ ಗಳಿ ಬಿಟ್ಟು ಬಿಟ್ಟ ತವೇನ್ ಮ ಅವನಿ ಬ್ಬಿಟ್ಟಿದೆ
ಅಯ್ಯೋ ಹುಡುಗರ ಮೇಲೆ ಆಡ್ತಿದಿದ್ದಾರೆ ಅವ್ರ ಮೇಲೆ ಬಿದ್ದಿದ್ದಾನೆ ಅದು
ನಾಂಬ್ಬಿಟ್ಟ ನನ್ ಇಲ್ ನನ್ ಗಳಿಳೆ ಜಸ್ ಬರ್ತೆ ನ ಅಂದ ಆಡಕಾಗಲ್ಲ ಅ ಹೇಳನ ಬಂದ್ಬಟ್ಟೆ
ಹ ಈ ಘಟನೆ ಆಗಿದೆ ಅವಾಗ
ಹ ಇದು ಒಂದು ಒಂದು ಮೂರ್ ವಾರ ಆಯ್ತು ನೋಡಿ
ಮೂರ್ವಾರ ಆಯ್ತಾ ಹ
ಹ್ಮ್ ಮೂರ್ ವಾರ ಆಯ್ತು ಅದು ತರಬಲ್ಲ ತಲೆ ಮೇಲೆ ಬಿತ್ತು ಈಗ ನಾವು ಬಂದೆ ಅಲ್ಲಿ ಉಳಿದವರು ಹತ್ತ ದಿನ ಉಳಿದಿದ್ರು
ಹ್ಮ್
ಹತ್ತ ಜನಕ ಏನ ಆಗೈತಿ ಅದರೆ ಐದು ಜನ ಕಾಲು ಮುರದ್ವಾ ಐದು ಜನಕ ತೈಲಿ ಬಡದೈತಿ
ಐದ್ ಜನದ ಕಾಲ್ ಮಾಡತಾವ
ಐದು ಜನಕ್ಕೆ ತಲ್ಲಿಬಡ್ದಾವ
ಹ್ಮ್
ಹ ಈಗ ಅವ್ರಿಗೆ ಏನ್ ಮಾಡ್ವ ಅಂತಂದ್ರೆ ಎಲ್ಲರಿರಿಗೆ ಅಯ್ ಅದು ಕಾಲ್ ಮುದವ್ರಿಗೆ ಕಾ ಮಾಡಬೇಕ ಅಂತ ಹೇಳಿ ಕಾಲ್ ಫಿಟ್ ಮಾಡಬೇಕಕ್ ಅಂತ ಹೇಳಿ ಆಪರೇಷನ್ ಮಾಡ್ತ ಅಂತ ಅವ್ರಿಗೆ ಅಂತಾರೆ ಮತ್ತೆ ಇದೇನ್ ತೆ ಹಿಡ್ದಲ್ಲ ತೆ ಹಿಡದ್ರ ಅವರು ಕೂಡ ಆಪ್ನ್ ಮಾಡಬೇಕ ಅಂತ ಹೇಳ ಹೇತಾರೆ ಡಾಕ್ಟರ್ಗಳು
ದುಡ್ಡು ಏನ್ ಅವ್ರೇ ಕೊಡ್ಬೇಕಾ ಅದ್ರ ಮ್ಯಾನೇಜ್ಮೆಂಟ್ ಯಾರ ಇದ್ರರು ಅವ್ರು
ಇಲ್ಲ ದುಡ್ಡು ಏನ ಅವ್ರಿಗೆ ಏನ್ಫೀಸ್ ಕಡ್ದೀ ಅವ ಏನಂತಂದ್ರ ಈಗ ಇಲ್ಪ ನಮಗೆ ದುಡುುಡಿ ಕೊಡಕ್ ಆಲ್ಲ ನಮ ನೀವಏನ್ ಮಾಡ್ತಿರಿ ಮಾಡ್ಕೋಿ ಮಾಡ್ರ ಮಾಡ್ರಿ ನಾವಂತೂ ಏನ್ ದುಡುಡ ಕೊಡೋದ ಅಂತ ಹೇಳೇತಿದಿದ್ದಾರೆ ಕೇಳಕೋದ್ರೆ
ಹೌದಾ ಅಂದ್ರೆ ನಮ್ದೇ ತಪ್ಪೇನು ರಾತ್ರಿ ಹೊತ್ತು ಹಡಾಕ್ ಹೋಗ್ಬಾರ್ದ್ ನಾವು
ಹೌದು ಮತ್ತ ಗಳಿ ಮಳೆ ಬಿಡ್ತದೆ ಅದ ಅಂತತ್ ನ ಕೂಡ ಆಳಕ ಆಡ ಹೋದ್ರ ಹೆಂಗ ಮೇಡ
ಹ್ಮ್ ನಿಜ
ಏನ್ ಮಾಡಿದ್ ಈಗ ಆಪರೇಷನ್ ಮಾಡ್ಬೇಕಂತ ತಿಳಗಸಿಂದ ಮತ್ತೆ ಆ ಕಡೆ ಈ ಕಡೆ ಮಾಡಿ ಅವ್ರ ಮನೆಯಿಂದ ಇವ್ರ ಮನೆಯಿಂದ ಎಲ್ಲರ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಆಪರೇಷನ್ ಮಾಡಿದೀವಿ ಈಗ ಆಪರೇಷನ್ ಮಾಡಿದ್ವಿ ಈಗ ಸ್ವಲ್ಪ ಚೆನ್ನಾಗ ಆಗಿದ್ದಾರೆ
ಹೌದ ಜನ ಹುಷಾರಾಗಾರ ತಾನೆ ಎಲ್ರು
ಹಾ ಎಲ್ಲಾರೂ ಈಗ ಸ್ವಲ್ಪ ಇದೆ ವೋಷನಲ್ಲಿದ್ದಾರೆ ಎಚ್ಚರವಾಗಿದ್ದಾರೆ ಸ್ವಲ್ಪ
ಹೌದಾ
ಹೌದು
ಹ್ಮ ನೀವವು ಹುಷಾರ ಇವಾಗ ಹೋಗ್ಬೇಡಿ ನೀವು ಇವಾಗ ರಾತ್ರಿ ಆಗಿದ ಇವಾಗ ಯಾಕೆ ಹೋಗತಿದೀರಾ
ಇಲ್ಲಪ್ಪಾ ಇದು ಇವತ್ತಂದರು ಇವತ್ತು ಸ್ವಲ್ಪ ವಾತಾವರಣ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ಮತ್ತೆ ಯಾಕ ಅಂತ ಹೋಟಿನಿ ನಾವುನು ಕೂಡ
ಇಲ್ಲ ಮಳೆ ಮೋಡ ಆಗಿದೆ ಮಳೆ ಬರುವ ತುಂಬಾ ಆತಂಕ ಇದೆ
ಹೌದಾ ನಿಮ್ ಕಡೆ ಮಳೆ ಬರ್ತಾದೆ ಗಾಳಿ ಬಳಸ್ತದೆ ಬರರಿ
ಇಲ್ಲ ಬರೀ ಗಾಳಿ ಬಿಸ್ತಾ ಇದೆ ಇಲ್ಲಿ
ಹೌದಾ ನಮ್ಮ್ ಕಡೆ ಬರಿ ಗಾಳಿ ಬಿಸತ ಇದೆ ನೋ ಮಳೆ ಬರೋ ಚಾನ್ಸ್ ಕಾಣುದು ಅದ ಅಂತನೆ ಹುಡ್ಗರು ಹೇಳಿದ್ರರು ಕೆೇಳವಲ್ರು ಅಂದೇ ಹೋಗಣ ಹೋಗೋಣ ಅಂತ ಹೇತಿದಿದ್ದಾರೆ ಮತ್ತೆ ಯಾಕೋಸ್ತಾರಿ ನಿಮ್ದ ಗೂಡ ಆಗ್ಲಿ ಅಂತೇಳಿ ಚಿನ ಅಂತೇಳಿ ಹೊಂಟಿದವಿ ನೋಡಪ್ಪಾ ಈಗ
ಹೋಗ್ತಾ ಇದ್ದೀರಾ ನೀವೆ ಎಲ್ರೂ
ಹೌದು ಯಾಕಂದ್ರೆ ಜೀವನ್ದಲ್ಲಿ ಎಂಜಾಯ್ಮೆಂಟ್ ಅನ್ನು ಕೂಡ ಮಾಡ್ಬೇಕಲ್ಲ
ಹಾ ಹೌದ ನೀವು ಹೇಳದ ನಿಜಾನೇ
ಹ ಮತ್ತೆ ಜೀವನದಲ್ಲಿ ಜೀವನದಲ್ಲಿ ಈಗ ನಾವು ಖುಷಿ ಆಗಿದ್ದಿಲ್ಲ ಅಂದ್ರೆ ಜೀವನ ಬದುಕು ಕೂಡ ಸಾರ್ಥಕ ಆಗುದಿಲ್ಲ ಇಲ್ಲಿ ನಮ್ಮ ಹುಡುಗರು ಇದ್ದಾನೆ ಒಬ್ರು ಹೆಬ್ಬೂಲಿ ಭಾಷಾ ಬೈಿ ಅಂತೇಳಿ
ಹ ಅವ್ನ ಗೊತ್ತು ಹೇಳಿ ಹೇಳಿ
ಹೂ ಅವರ್ ನೋಡ್ರಿ ಒಂದ ರೂಪಾಯ ಖರ್ಚ ಮಾಡಲ್ರಿ ಒಂದ ರೂಪಾಯ ಎಂಜಾಯ್ ಮಾಡಲ್ರಿ ಏನ್ ಮಾಡದಿಲ್ ನೋಡ್ರಿ
ಅವರು ಯಾವ ತರ ಆಗ್ಬಬೇಕಂತಂದ್ರೆ ಅವರು ಏನೋ ಒಂದ ಮುಖೇಶ್ ಅಂಬಾನಿ ತರ ಆಗೋ ಚಾನ್ಸ್ ಇದ್ದಾರೆ ಅವ್ರು ಇವಾಗ ನೆಕ್ಸ್ಟ್ ಅವರೇ ಆಗ್ಬಹದು
ನಮ್ಮ ಭಾರತದ ಅತಿಶ್ರೀಮಂತ ವ್ಯಕ್ತಿ ಯಾರಬೇಕಂದ್ರೆ ಭಾಷಾ ಬೈ ಆಗ್ಬೇಕು ಅಂತೆ
ಹ ಬಾ ಆ ಗೂಗಲ್ಲ್ಲಿ ಸರ್ಚ್ ಮಾಡಿದ್ರೆ ಅವ್ ಹೆಸರ ಬರ್ಬೇಕು
ಮತ್ತೆ ಹಿಂಗ ಜಿಬತನ ಮಾಡಿದ್ರೆಲ್ಲ ಯಾರಾದ್ರು ದೊಡ್ಡದು ಶ್ರೀಮಂತ್ರರ ಆಗ್ತಾರಾ ದಡ್ ದೊಡ್ಡಿಸ್ನೆಸ್ಗಳ್ತು ಬೇರೆ ಬೇರೆ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಮುಂದೆವಾರ್ಡು ಅದು ಬಿಟ್ಟುಿಂಗ ಒಂದ್ೂಪಾಯಿ ಎಡರು ರೂಪಾಯ ಜವನ ಮಾಡ್ಕೊಂಡ್ರೆ ಯಾರ್ ಶ್ರೀಮಂತ ಆಗ್ತಾರೆ ಈ ಕಾಲದಲ್ಲಿ
ಇಲ್ಲ ಅವನು ಇವಾಗ್ಲಂತಾನೇ ಅದು ಹೂಡಿಕೆ ಮಾಡ್ತಿದ್ದಾನೆ ಒಂದೊಂದು ರೂಪಾಯಿನು
ಇಲ್ಲ ರೀ ಅಂತ ಸ ಸ್ವೊ್ ರೂಪಾಯಿ ಹುಡುಕಿ ಮಾಡಿ ನಮ್ಮ ಭಾರದ ಅತಿ ಶ್ರೀಮಂತ ವ್ಯಕ್ತಿಗ್ಬೇಕಂದ್ರೆ ಒಂದ ಮೂರ್ರು ವರ್ಷ ೇಕಾಗುತ್ತೇಿ
ಹಾ ಏನಾದ್ರೆ ಚಿಂತತಾನೆ ಅವನು ಎಕ್ಸಸೈಸ್ ಮಾಡ್ತಾನೆ ಮುನ್ನೂರು ವರ್ಷ ಬದುಕೋಸ್ಕರ ಅವನು
ಏನ್ ಮಾಡ್ತನ್ೀ ಹೆಂಗ್ದಿಕ್ತಾರೀ ಮುನ್ನೂರು ವರ್ಷ
ಹೌದಾ ಅದು ಹೂ ಇನ್ನೊಂದಿತ್ತು ಅವನಿಗೆ ಚಾನ್ ಒಂದ್ ದೊಡ್ ಚಾನ್ಸ್ ಮಿಸ್ ಮಾಡ್ಕೊಂಡ ಅವ್ನು
ಏನ್ ಯಾವ್ದ ಮಿಸ್ಚಾನ್ಸ್ ಮಿಸಾನ್ಸ್ ಮಾಡಿ ಮಿಸ್ತ ಅವ
ಅಂದ್ರೆ ಮೊನ್ನೆ ಒಂದು ಪ್ರಯಾಗರಾಜಲ್ಲಿ ಒಂದು ಇದು ನಡೀತು ಗೊತ್ತಾ ಅದು ಒಂದು ಧಾರ್ಮಿಕ ಸಮ್ಮೇಳನ ನಡೀತಲ್ಲಿ
ಪ್ರಯಾಗರ ಇದು ಅಯೋಧ್ಯಲ್ಲಯ ರಾಮ್ ಮಂದಿರ ಉದ್ಘಾಟನೆನಾ
ಹಾ ನಾವು ಅಲ್ಲಿ ಉದ್ಘಾಟನೆ ಆಯ್ತಲ್ಲಾ
ಹೌದ ಹೌದು ಹೇಳಿ -
ಆನೆಡ್ನೆಯಲ್ಲಿ ಅಲ್ಲಿ ಎಷ್ಟೋ ಮಂದಿ ಭಕ್ತಾದಿಗಳು ಬಂದ್ರು
ಹೌದ ಒಂದು ಎಷ್ಟೋ ಕೋಟಿಗಳು ಬಂದ್ ಕೋಟಿ ಕೋಟಿ ಬಂದ್ ಆರುಳ
ಹಾ ಹಾ ಎಷ್ಟೋ ಕೋಟಿ ಬಂದಿದ್ದನಂತೆ ಅದ್ರಲ್ಲಿ ಏನು ಆರಳು ಕೋಟಿ ಅಲ್ಲ ಒಂದ್ ಹತ್ತು ಕೋಟಿ ಜನ ಬೈಂದ್ರ ಅಂತಲ್ಲಿ
ಹತ್ಕೋಟಿನ ಹಾ
ಹತ್ತು ಕೋಟಿ ಜನ ಸಂಖ್ಯೆಯಲ್ಲಿ ಒಬ್ಬೊಬ್ರು ಬಲ್ಲಿ ಒಂದೊಂದು್ ರೂಪಾಯ ಇಸ್ಕಂದ್ರೆ ಹತ್ತು ಕೋಟ ರೊಕ್ಕ ಆಗ್ತ ಗೊತ್ತ್ನ ಬಳಿ ಅವನಿಗೆ
ಹೌದೌದು ಇದುನ್ನು ಕೂಡ ಒಳ್ಳ ವಿಚಾರ ಮತ್ತ ಹತ್ತು ಕೋಟಿ ತೊಂದ್ರೆ ಭಾರತದಲ್ಲಿ ಶ್ರೀಮಂತ ವ್ಯಕ್ತಿ ಆಗದಿಲ್ಲ ಅದು
ಅಂದ್ರೆ ಇವಾಗ ಹತ್ ಕೋಟಿ ನ ಹೆಸ ಇಟ್ಕೊಂಡು ಇವಾಗ ಅವ್ರ ಏನ್ ಮಾಡ್ಬೇಕಿತ್ತ ಅಂದ್ರೆ ಒಂದು ಇವಾಗ ಒಂದು ನಾಲ್ಕ್ು ಟ್ರೈನ್ ತಗೋಬೇಕಿತ್ತು
ನಾಲ್ಕ ಟ್ರೇನು
ಹಾ ನಾಲ್ಕ್ ಟ್ರೈನ್ ತಗೊಂಡು ಅವ್ರ್ದ ಒಂದು ಖಾಸಗಿ ವಲಯ ಮಾಡಗಿಸಿ ಟ್ರೈನ್ ಅನ್ನು ಬಾಡಿಗೆ ಕೊಡಬೇಕಿತ್ತು.
ಹೌದೌದು ಈ ಅವರು ಟ್ರೇನ್ ಬಾಡಿಗೆ ಕೊಡಲ್ರಿ ಅವ್ರ್ದ ಏನಿದೆ ಸೈಕಲ್ದೆಲ್ಲ ಒಂದ ಸೈಕಲ್ ಬಾಿಗೆ ಕೊಡ್ತ ಈಗ ಅವ್ರು.
ಹೌದ ಅವ್ರದ ಸೈಕಲ್ ಕೂ ಸೈಕಲ್ ಕೂಡ ಕೊಡ್ಬಹದು ಬಾಡಿಗೆ ಹಂಗೇನಿಲ್ಲ
ಹೂ ಒಂದು ಏನಿದೆ ಅಂದ್ರೆ ಒಂದು ಇಪ್ಪತ್ತು ಮೂರು ರೂಪಾಯಿ ಏನ ಇದದೆ ರೀ ಬಾಡಿಗೆ ಒಂದ್ಾಸಿ
ಇಪ್ಪತ್ ಮೂೂರು ರೂಪಾಯಿನ
ಜಾಸ್ತಿ ತಗೊತಾರಿ ಬಾಡಿಗಿ ಬೇರೆ ಕ ಡೆಗೆಲ್ಲ ಹೋದ್ರ ಇಪ್ಪತ್ತು ರೂಪಾಯ ತೊಾರ ರವ್ ಇಪ್ಪತ್ರು ರೂಪಾಯ ಮೂರು ರೂಪಿ ಎಕ್ಟ್ರ ತೊಂತಾರೀ
ಹೌದೌದು ಅವನು ಯಾವ ತರ ಇದ್ದಾನಂದ್ರೆ ಅವ್ನು
ಹೌದು.
ಒಂದೇ ಆಪಲ್ ತೊಗೊಂಡ್ ಎರಡ್ ಆಪಲ್ ಮಾಡವನು
ಹೌದ ಹೌದು ಮತ್ತೆ ಅದು ಏನೋ ತುಪ್ಪದಲ್ಲಿ ಏನೋ ಒಳ ಇಲ್ಲಿ ಅಲ್ಲಿಗ್ ಇಲ್ಲಿ ಬಿದ್ದಿದಿದ್ದಾರೆ ಆದ್ರೆ ನಕ್ಕಿ ಬಿಡ್ತೆ ನೋಡಿ ಅವ್ನು
ನಿಜ ಈ ಮಾತ್ ಕೂಡ ನಿಜ ಆಗನು.. ತಿಂತಾನೆ ಮತ್ತೆ ಅಲ್ಲಿಗೆಚ್ಚಿದ್ದಂತ ತಿಂದುಬಿಡೋನು ಹಂಗದನೋನು ಯಾಕ್ ಬಿಡ್ ಅಂತ ಹಾ ಹ ಡಿಕ್ಕಿ ಬಿಡಲ್ಲ ಒ ತಿಂದು ಬಿಡ್ತಾನನೆೆ ಅದು
ಹೌದ್ರಿ ಇದು ಎಲ್ಲಾ ಒಳ್ಳೇದಲ್ರರಿ ಮುಂದೆ ಕಾಲದಲ್ಲಿ ಇದ ಕಾಲದಲ್ಲಿ ಸೂಕ್ಷ್ಮ ಇರ್ಬೇಕು ಬಾಳ
ಹ ಮತ್ತೆ ಅವ್ನ ಜೊತೆ ಇನ್ನೊಬ್ಬರು ಅವ್ನ್ ಮಿತ್ರ ಇರ್ತದ ಗೊತ್ತ್ನು ಲಂಬು ತರ ಇದದ ಅವ್ನ್ ಚೆನ್ನಾಗಿ ಖರ್ಚು ಮಾಡ್ತ ಇದ ಪಾಪ ಎಲ್ರಿಗೂ
ಹೌದ್ರಿ ಹೌದ್ರಿ ಅವ್ರು ಹೆಬ್ಬುಲಿ ಅವರು ಅವ್ರ ಹೆಬ್ಬುರಿ ಹೆಬ್ಬುಲಿ ಟೂ ಅವರ್ ಏನಿದೆ ಅವ್ರ ಹತ್ರ
ಯಾವ ತರ ಖರ್ಚು ಮಾಡ್ತನಿ ಅಂದ್ರೆ ಏನೋ ಒಂದಂದು ಭಯ ಈ ತರ ಅಣ್ಣ ನನ್ಗೆ ಅದು ಬೇಕಂದ್ರೆ ಆಯ್ತಪ್ಪಾ ನಿನ್ಗೋಸ್ಕರ ಏನ್ ಬೇಕ ಅ ಎಲ್ಲ ಕೊಡ್ಸಿದ್ದವ್ನ
ಹೌದೌದು ಅವರು ಅವ್ರು ನೋಡಿ ಅವ್ರ ಗುಣಗಳಾಯ್ತು ಮತ್ತೆ ಅವ್ರು ಮಾತಾಡ್ ಮಾತಾಡ್ತಕ್ಕಂಥ ಶೈಲಿ ಆಯ್ತು ಮತ್ತೆ ಮ ಜನ ಜೊತೆಗೆ ನೋಡನಾಟ ಇು ಎಲ್ಲಟು ಕೂಡ ಒಳ್ಳೇದೈತೆ ನೋಡಿ ಮತ್ತೆ ಅವರು ಎಷ್ಟು ಬಡವರರು ಇದ್ರು ಕೂಡನು ಸಹಾಯ ಮಾಡೋದ ಆಯ್ತು ದುಡ್ಡು ಖರ್ಚು ಮಾಡೋದ್ರಲ್ಲಿ ಆಯತು ಎಲ್ಲರಲ್ಲಿ ಒಂದ ನಂಬರ್ ಇದ್ ನೋಡ್ರಿ ಅವರು..
ಹಾ ಹೌದೌದು..
ಹಂಗಿರ್ಬೇಕೇರ ಮನುಷ್ಯರ ಇದ್ರೆ..
ಎಲ್ಲ ಇವರು ಇದ್ದಾರೆ ಅಂದ್ರೆ ಅವರು ಅಷ್ಟು ಆಗಲ್ಲ ಇವ್ರು ಅಷ್ಟೆ..
ಹೌದ್ರ ಹೌದು ಅವ್ರ ಅವ್ರಿಗೆ ಅವ್ರಷ್ಟು ಆಗಲ್ರೀ ಯಾಕಂತಂದ್ರೆ ಅವ್ರ ವಿಚಾರಧಾರೆಗಳು ಬೇರೆ ಇದೆ ಇವ್ರ ವಿಚಾರಧಾರೆಗಳು ಬೇರೆ ಇದೆ ನೋಡಿ..
ಹ ಹೌದೌದು.. ಸರಿ ಬ್ರೋ ಒಂದು ಕಾಲ್ ಬರ್ತದೆ ಆಮೇಲೆ ಕಾಲ್ ಮಾಡನ
ಸರಿ ಸರಿ ನಾನ್ ಕಾಲ್ ಮಾಡ್ಕ ನೀನ್ ಕಾಲ್ ಮಾಡ್ತ..
ನೀವೆ ಕಾಲ್ ಮಾಡಿ..
ಸರಿ ಸರಿ..